ಹಲೋ ಕೇೇಳಿಸ ಇದಿಯಾ.
ಕೇಳಿಸ್ತಿದೀಯಾ
ಹಾಂ ಯಾ ಕೇಳಿಸ್ತಾ ಇದೆ.
ಹಲೋ
ಹಾ ಕೇಳಿಸ್ತಾ ಇದಯಾ ಕೇಳಿಸತಾ ಇಲ್ವಾ.
ಹಾ ಕೇಳಿಸ್ತೀಿದೆ ಈಗ ಕಾಫಿ ತ್ತ
ಇಲ್ಲ ನಿಮ್ದಾಯ್ತಾ
ಹ ಮಾಡ್ಬೇಕು ಯ
ಹ್ಮ್ ಮನೇಲಿ ದಿರಾ
ಹಾ
ನೀವ್ ಪ್ರಿಯಾನ್ ಫ್ರೆಂಡಾ
ಹಾ ಪ್ರಿಯನ್ ಫ್ರೆಂಡ್ ಹ ಕರ್ಮ ಆಟಾ
ಮತ್ತೆ
ಲ ಊಟ
ಅಯ್ಯೋ ಇಲ್ಲ ಸವೆನ್ ತರ್ಿ ಎಟ್ ಓ ಕ್ಲಾಕ್ ಹೋಗ್ಬೇಕು ನನ್ನ ಹಾಸ್ಟೆಲಲ್ಲಿ ಇರೋದು
ನೀವು ಪ್ರಾಪರ್ ನಿಮ ಮೈಸೂರೇನಾ
ಹಾ ಮೈಸೂರೇನೆ ನಿಮ್ದು
ಹಾ ನಂದ ಪ್ರಿಯಂದ ಒಂದೇವರು
ಹೌದಾ
ಸ್ ಏನು ಮಾತಾಡ್ಬೇಡಿ ಅಂತ
ಓಕೆ ಓಕೆ ಓಕೆ
ಹ್ಮ ಎಂತ ಪ್ರಾಬ್ಲಮ್ ಆಲ್ಲಲ್ಲ ಬಂತ ಅಮೌಂಟು
ಹಾ ಒಂತು ಈಗ ಬಂತು
ಎಷ್ಟ ಬಂತು
ಟೂ ಫಿಫ್ಟಿ ಏನೋ ಬಂತು
ಅಂದ್ರೆ ಫುಲ್ ಇನ್ನ ಮೋರ್ ಟಾಸ್ಕ್ ಟಾಸ್ಕ್ ಮಾಡಿ ಬಂದಿಲ್ಲ ಅಂತ ಹೇಳ್ತವರು ಹ್ಮ್
ಹೌದಾ
ಹನ್ಮ
ಹ್ಮ್ ಹ್ಮ್
ಆಊಂತಾ
ಏಯ್ಟ್ ಓ ಕ್ಲಾಕ್ ಸೆವೆನ್ ತಥರ್ಟಿಗೆ ಮಾಡಬೇಕು
ಹ ಪಿ ಜಿದ ಇರೋದ
ಅಲ್ಲಲ್ಲ ಅಲ್ಲಲ್ಲ ಹಾಸ್ಟಲ್
ಹ್ಮ ಹ್ಮ ಅ ಅಲ್ಲೇ ನಿಮ್ಮೂರಲ್ಲೇ ಕಾಲೇಜು
ಇಲ್ಲ ಮೈಸೂರಲ್ಲೇ
ಮೈಸೂರ ಹ ಹಾ ಹಾ ಇಂಜಿನಿಯರಿಂಗ ಯಾರಪ್ಪ ನಮ ತೆ ಕಳ್ಸಿದ್ ಹ್ಮ್ ಮತ್ತೆ ಹೆಂಗ್ ನಡೀತಿದೆ ಸ್ಟಡೀಸ್ ಎಲ್ಲ
ಅಯ್ಯೋವಾಗಿ ಹಂಗ ನಡೆಯುತ್ತೆ ಹಂಗಗೆನ್ ನಡಿಯುತ್ತೆ ಸೇವೆ
ತಿಯಾರ
ಹ್ಞ ಫಷ್ಟ
ಹ್ಮ
ಅದೇ ಆಕ್ಚುಲಿ ನಾನು ಡ್ರಾಪ್ ಮಾಡಿದೆ ಅದಕ್ಕೆ
ಹ್ಮ್ ಹ್ಮ್ ಹ್ಮ್ ಬೇಗ ಮಾಡಲ್ಲ ಮಾಡಿತ್ತು ಎಕ್ಸಾಮ್ ಇತ್ತಲ್ಲಾ ಅದು ಓದ್ತಿ ಹ ಹ ಅವಳಿಗ್ ಫೋನ್ ಮಾಡಿನಿ ನಿನ್ನ ಕಂಪ್ಲೀಟ್ ಮಾಡಿಲ್ಲ ಕಂಪ್ಲೀಟ್ ಮಾಡು ಪಟ ಪಟ ಅಂತ ಅಂತ ಹೇಳಿದ್ರು ನನ್ ಮಧ್ಯಾಹ್ನನೇ ಮಾಡದ ಎಚುಲಿ ಇರಿಟೇಟ್ ಆಗೋಯತ ಆಯ್ತಾ ಹೆಂಗ್ ಮಾಡಾಡೋದು ಸ್ಟ್ರೈಜ್ಞರ್ಸ್ ಹತ್ರ
ನಾನು ಅದಕ್ಕೆ ಯಾರ್ಗೂ ಮಾಡಿಲ್ಲ ಹಾ
ನಾನುನು ಫಸ್ಟ್ ಅವಳಿಗೆ ಮಾಡಿರೋದು ಫೈ ಕಾಲ್ಸ್ ನೆಕ್ಸ್ಟ್ ಮಾಡ ವರ್ಷ ಏನ್ ಅಂದಕಳಲ್ಲ ಮಾಡ್ ಮಾಡ ಅಂತ ಹೇಳುದು
ನನ್ಕು ಬೈತಾ ಇದ್ಲೂ
ನೀವ್ ಇಂಗೆ ಮಾಡ್ಕೊಂಡ್ ಕೂತ್ ಕೊಳ್ರೀ ನಂಗ್ ಇಷ್ಟೊಂದ್ ಅಮೌಂಟ್ ಬಂದೈತೆ ಆಮೇಲೆ ಹೇಳ್ರಿ ನಂಗ್ ಏನೂ ಹೇಳಿಲ್ಲ ನೀನು ಕೊಟ್ಟಿಲ್ಲ ಕಳ್ಸಿಲ್ಲಾ ಅನ್ಬೇಡ ಹಂಗೆ ಹಿಂಗೆ ಅಂತ ಅಂತಿದ್ಲು.
ನನ್ಗು ಅವ್ಳ್ ರೂಮ್ ಮೇಟ್ ಪರ್ಚಯ ಮಾಡ್ಸ್ ತಯಿದ್ಳು ಏ ನಾನ್ ಯಾರತ್ರನು ಮಾತಡಲ್ಲ ಹೋಗೆ ಅಂತ ಹೇಳ್ತಾಇದ್ದೆ.
ಹ್ಮೂ ಆಕ್ಚ್ಯುಲ್ಲಿ ಯೂಸ್ಫುಲ್ ಐತೆ
ಹೌದು ಹೌದು.
ಹೆಸಿಟೇಟ್ ಆದ್ರೆ ಏನು ಮಾಡಕ್ಕಾಗಲ್ಲ ಮತ್ ಸುಮ್ನೆ ವೇಸ್ಟ್ ಆಗತ್ ನಾವ್ ಕಟ್ಟಿರೋ ಎಂಟ್ರಿ ಫೀಸು
ಹೌದ್ ನನ್ಗ್ ಏನೋ ಎಂಟ್ರಿ ಫೀಸ್ ಬಂದಂಗ್ ಆಯ್ತು ಈಗ.
ನನ್ಗೂ ಅದೂ ಬ ಬೀಗ
ನೀವುಳ್ ಅವ್ಳ್ ಪ್ರಿಯಾ ಹತ್ರ ಮಾತಾಡಿ
ಮಾತಾಡ್ದೇ ಮಾತಾಡ್ದೇ ಜಬ್ನ್ ಅಂದ್ರೆ ಇನ್ನ ಮಾಡೀ ಕಾಲ್ಸ್ ಅಂತ. ಅಂದ್ರೆ, ಯು ಪಿ ಐ ಕೊಟ್ಟಾಗ ಮೂವರ್ ಟಾಸ್ಕ್ ಮಾಡ್ಬೇಕಿನ್ನ ಅಂತ ಹೇಳ್ತವ್ರೆ ಅಂದ್ರೆ ಅವರೂ ಎಂತದ ಇದ್ ಮಾಡಿರ್ತಾರಲ್ಲ ಆ ವೆರಿಫಿಕೇಶನ್ ಮಾಡ್ ದಾಗ ಮೇಬ್ ಬಿ ಎಲ್ಲೋ ಮಿಸ್ ಒಡ್ದೈತೆ. ಅವ್ಳತ್ರ ನಾನ್ ಫುಲ್ ಆ ಫುಲ್ ತಿಂಡಿ ಬಗ್ಗೆನೆೇ ಮಾತಾಡಿದಿನಿ ಫೈ ಕಾಲ್ಸ್ ಅಲ್ ಅದ್ ಏನಂತ ಅಂಗಾಗೈತೋ ಗೊತ್ತಿಲ್ಲ. ಅಂದ್ರೆ ಏನಾದ್ರೂ ಅಂದ್ರೆ ನಾವ್ ಕೊಡೋ ಇದ್ರ್ ಮೇಲ್ ಬೇಸ್ ಆಗುತ್ತೆ ಅನ್ಸುತ್ತೆ.
ಹೌದು ಇದು ರೆಕಾರ್ಡಿಂಗ್ ಆಗುತ್ತೆ.
ಹ್ಮೂ.
ಏನ್ ಟಾಪಿಕ್ ಇತ್ತು ನನಿಗ್ ಕಾಲ್ ಮಾಡ್ದಾಗ.
ಏ ಅದೇನ್ ತೋರಸ್ತಿಲ್ಲ ಆಯ್ತಾ ಬರೀ ನಿಮ್ ಕಾ ನಿಮ್ ನಂಬರ್ ಪ್ರೆಸ್ ಮಾಡ್ದಾಗಾ ಕಾಲ್ ಎ ಪರ್ಸನ್ ಅಂತ್
ಓ ಅದುೂ ಪ್ರಿಯಾಂಕ್ ಕಾಲ್ ಮಾಡ್ಬೇಕನ್ನ ಮುಂಚೆನೇ ಇತ್ತು ನೇಚರ್ ಬಗ್ಗೆ ಇತ್ತು ಅನ್ಸುತ್ತೆ ನನ್ಗೇನೋ
ಈ ನಂಗೆ ಎಂತೋರಿಸಿಲ್ಲ ಟಾಪ್ ಅದ ನಂಗೆ ಏನ್ ಟಾಪಿಕ್ ಬಗ್ಗೆ ಮಾತಾಡೋದು ಅಂತ ಅರ್ಥ ಆಗ್ತಿಲ್ಲ
ಕ್ಯಾಜುಲ್ ಆಗಿ ಮಾತಾಡಿ
ಅಷ್ಟೇ ಊಟ ತಿಂಡಿ ಡೈಲಿ ಏನ್ ಅಂಥರೆ ಡೈಲಿ ಅಂದ್ರೆ ಡೇ ಟ ಮಾರ್ನಿಂಗ್ ಟು
ಅಂದ್ರೆ ನೀವ ಜಾಸ್ತಿ ಮಾತಾಡ್ಬೇಕ ಅನ್ಸುತ್ತೆ ಯಾಕೇಳಿ ನೀವ ಕಾಲ್ ಮಾಡಿದೀರ
ನೀವು್ ರಿಟರ್ನ್ ಫೈವ್ ಕಾಲ್ಸ್ ಆ ಕಡೆಯಿಂದ ನಡಿ ಇತಾ ಇದ ಆದ್ಮೇಲೆೇ ಹ್ಮ್ ಮ ಹ ಕಡಲ್ಲ ಇಂಗೋರೆ ನೀವು ಪಂಚಾಯಗ ಎಲ್ಲ ಸ ಹ ಯಾಕೆ
ಆಹ ನಮ್ ಕಾಲೇಜ ಅಲ್ಲಿ ರಜಾನ ಕೊಡಲ್ಲ
ಸೇಮ್ ಎಕ್ಸಾಮ್ ಯಾವಾಗ
ಹ ನೆಕ್ಸ್ಟ್ ಮಂತ್
ಹ್ಮ್ ಹ್ಮ್ ಹ್ಮ್ ಥರ್ಡ್ ಸೇಮ್ ಯಾರು ಹ್ಮ್ ನಂದ್ ಪೋರ್ಸಮ್ ಮುಗಿತ ಬಂತು
ಫೈನಲ್ ಇಯರು ಅಲ್ಲೆ
ಹಮ್ಮ ಬೈ ಆಯತೆ ಐತೆಯ್
ಮನೇಲ್ಲಿದ್ದೀರಾ ನಿಮ ನೀವು ರಾಮಲ್ವಾ ಮನೇಲ್ಲ ಇದ್ರೆ
ಇಲ್ಲ ನಂಗ್ ಮನೇಲ್ ಬೇಡ ನನ್ ನಮಷ್ಟಲ್ಲಿಗ್ ಹೋಗ್ಬೇಕು
ಅಯ್ಯೋ ಅದಿದ್ರೆ ಅದು ಅದಿದ್ರೆ ಇದು
ನನ್ ಫುಲ್ ಅಂದ್ರೆ ಟ್ರಾವೆಲಿಂಗ್ ಎಲ್ಲ ಫುಲ್ ಈಸಿನೇ ಆದ್ರೂ ನನ್ಗೆ ನೆಕ್ಸ್ಟ್ ಇಯರ್ ನೋಡೋಣ ಸ್ಲೋ ಅಂತಿದ್ದೀನಿ ದೋ ಜಯಪುರಾ ನ ಹ ಯಾಕಂದ್ರೆ ಅಲ್ಲಿಂದ ಬಂದು ಫುಲ್ ಹ ಹಂಗ ಅನ್ನದ್ಷ್ಟೇ ನಾವ ಸುಲ್ ಎಳ್್ದಿ ಆಗ್ಬಿಡೀಿ ನಾನಂತೂ ಹೋದ ಬೆಳಿಗ್ಗೆಯಿಂದ ಎಂತ ಅಂದ್ರೆ ಮೂರ್ ಪೇ ಡಿ ಎಫ್ ಇತ್ತ ಅನ್ಕಳಿ
ಆಮೇಲೆ ಏನ್ ಗೊತ್ತಾ ಕರೆಕ್ಟ್ ಟೆನ್ ಮಿನಿಟ್ಸ್ಗಾದ್ರೆ ಕಟ್ ಮಾಡಿ ಓಕೆ ಅದು ಯಾರ್ ಸ್ಟಾರ್ಟ್ ತೆಟ್ಟು ಕ್ರೆಡಿಟ್ ಅಮೌಂಟು ಅಕೌಂಟ್ ಪ್ಲೀಸ್ ಕಂಪ್ಲೀಟ್ ದ ಟಾಸ್ಕ್ ಫಾಸ್ಟರ್ ಗೈಸ್ ಪ್ರಿಯಾ ಮಸರ್
ಏನಂತ ಕಲ್ಸೋಳೆ
ಅದೇ ಅದೇ ಕ್ರೆಡಿಟ್ ಮಾಡ್ ತದಾರೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದಾರೆ
ಯೆ ಟೂ ರೂಪಿಸ ಆ ದೇ ಸ್ಟ್ಟೆಡ್ ಕ್ರೆಡಿಟ್ ಅಮೌಂಟ್ ಟೂ ರೂಪಿಸ ಲೆಟ್ ಟಾಸ್ಕ್
ಅದು ಸ್ಟಾರ್ಟಿಂಗ್ ರೀಫ ಫ್ರೆಶ್ಗೋಸ್ಕರ ಟೂ ಮ ಟೂ ರುಪೀಸ್ ಬರುತ್ತೆ.
ಹಾ ನ್ದ ವಸ್ಕೊಂತಾನಲ್ಲ ಅದು ಅಯ್ಯೋ ಕರ್ಮ ಈ ಮನೆಗ್ ಈಗ್ಲ ಎಷ್ಟ್ ಪ್ರಾಬ್ಲಮ್ ಐತಿ ಇನ್ ಮುಂದಿಕ್ಕೆ ಎಷ್ಟ್ ಪ್ರಾಬ್ಲಮ್ ಬರುತ್ತ ನಮೀಗಂತೂ ಏನ್ ಮಾಡಿದ್ರಿ ಮತ್ತೆ ಮತ್ತೆ ಬೆಳಿಗ್ಗೆಯಿಂದ ಕಾಲೇಜ್ಗೆ ಹೋಗಿದ್ರ
ಹ್ಮ ಬೆಳಗ್ಗೆ ಕಾಲೇಜಿಗೆ ಹೋಗಿದ್ದೆ ಕಾಲ್ ಬರ್ತಿದಯಾ ನಿಮಗೆ
ಹಾ ಯಾವ್ದೋ ಬರ್ತಿದೆ ಇಲ್ಲ ಇಲ್ಲ ಬರ್ತಿಲ್ಲ ಹ್ಮ್ ಬರ್ತಿಲ್ಲ
ಆಮೇಲೆ ಏನ್ ಗೊತ್ತಾ ಡೈರೆಕ್ಟ್ ಟೆನ್ ಮಿಟ್ಸ್ ಆದ್ರೆ ಡಿಕ್ಲೈರ್ ಮಾಡಿ ಕಲ್ ಆಯತು ತನು ಮಾತಾಡ್ತಿದ್ರೂ ಪರವಾಗಿಲ್ಲ
ಹಾ ಹ
ಹ್ಮ್
ನಾನು ಬೆಳೆದ ಕೆ ಬೇಳಗ್ ಬೆಳಗೆ ಏನ್ ಮಾಡಿದೆ ಕಾಲೇಜ್ಗೆ ಹೋಗಿದ್ದೆ ಏನ್ ಗೊತ್ತಾ ಇನ್ನೊಂದು ಅದು ವಾಯ್ಸ್ ಡಿಸ್ಟರ್ಬನ್ಸ್ ಇದ್ರೆ ಹೆಂಗಾಗುತ್ತೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ರೂ ಕಾಲ್ಸ್ ಇದಾಗುತ್ತಂತೆ ಅವಳು ಹೇಳ್ತಾ ಇದ್ಲು ನನಗೆ ಡಿಸ್ಟರ್ಬೆನ್ಸ್ ಇಲ್ದೆ ಮಾತಾಡಿ ನೋಡುವ
ಹಾಕಿ ಮಾಡ್ತೀನಿ ಅಂತ ಹೇಳದ್ಲು ನನ್ನೆ ಮಾಡೇ ಇಲ್ಲ ಅವ್ಳು ಇಡಿಯಾಟ್ ಉ ಗುದಿಯಂಗು ಎಲ್ಲಾ ಸಾರಿ ಫುಲ್ ತರೋ ಆಗ್ಬುಟ್ಟವ್ಳ್ ಆಯ್ತಾ ಇಂಗ್ ಮಾತಾಡು ಅಂಗ್ ಮಾತಾಡು ಏನಿಲ್ಲ ಮಾತಾಡು ಮಾತಾಡು ಮಾತಾಡು ನಾನಂತೂ ಏನ್ ಮಾತಾಡ್ಲಿ ಈಗ್ ಅಟ್ಲೀಸ್ಟ್, ಏ ಒಂದ್ ಎರ್ಡ್ ಸರಿ ಆದ್ರೂ ಮಾಡಿರ್ಬೇಕಾಯ್ತ್ ಅವರೂ ಅದ್ ಗೊತಿಲ್ದೆ ಹೆಂಗ್ ಮಾತಾಡ ಮತ್ತೆ
ನಾನು ಅದೇ ಅವಳ್ಗ್ ಹೇಳಿದ್ದೀನಿ.
ಹ್ಮುಅ. ಇನ್ ಎಷ್ಟು ತರ್ಟಿ ಟೈಮ್ಸ್ ಏನೋ ಮಾಡ್ಬೇಕು ಫಸ್ಟ್ ಟೈಮ್ ಅವರಿಗೆ ಅಂದ್ರೆ ಫೈ್ ಇಂಟೂ ತ ಸಾರಿ ತರ್ಟಿ ಇಂಟು ಫೈ ಆತರ, ವೇಟಿಂಗ್ ಅಂತೆ ಯಾರೋ ಹ್ಮ್, ಯಾವ್ದ್ ತಗಂಡಿರೋದ್ ನೀವು ಇಂಜಿನಿಯರಿಂಗಲ್ಲಿ?
ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್.
ಯಲೆಕ್ಟ್ರಿಕಲ್ ಎಲೆಕ್ಟ್ರಾನ್ ಏನ್ ಈಸಿ ಅಯ್ತಾ?
ಅಯ್ಯೋ ಇಲ್ಲ.
ಯಕೆ ಅದೇ ಸಿಕ್ಕಿದ್ದನಾ?
ಇಲ್ಲ ಇಲ್ಲ ಆ ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ಸ್ಗೆ ಅದ್ ತುಂಬಾ ಹೆಲ್ಪ್ ಆಗುತ್ತೆ. ನನಿಗ್ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ಸ್ಗೆ ತಗೊಳ್ಲಿಕ್ಕೆ ಅದಕ್ಕೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ತಗೊಂಡಿದ್ದೀನಿ.
ಹ್ಮ್ ಒಂದೇ ಎಕ್ಸಾಮ್ ಬರಿಬೇಕ ಬೇಸ್ ಮೇಲೆ?
ಆಹಾ ಹೌದ್ ಕೆ ಪಿ ಸಿ ಯಲ್ ಕೆ ಪಿ ಸಿ ಟಿ ಎಲ್ಲ ಇರತ್ತೆ ಆಯ್ತಾ? ಅದೆಲ್ಲ ಬರೀಲಿಕ್ ತಗೊಂಡಿದ್ದೀನ್ ನಾನ್
ಏನಕ್ ಒಂದ್ ಗ್ಯಾಪ್ ತಗಂಡಿದ್ದು ಅಂದ್ರೆ ಒನ್ ಇಯರ್
ಅದೂ ಲಾಂಗ್ ಟರ್ಮ್ ಮಾಡಿದ್ದು ನಾನು ನೀಟ್ ಎಕ್ಸಾಮ್ಗೆ.
ಸಿಕ್ಕಿಲ್ಲ, ಸೀಯಿಟಿ ಸಿಕ್ಕಿದೆ. ಹ್ಞಾಂ ಗೌರ್ಮೆಂಟ್ ಸೀಟ್ ನಂದ್ ಆ್ಯಕ್ಚುಲಿ ಹಾ ಹಾ ಸಿಕ್ತು ಸಿಕ್ತು. ಆಕ್ಚುಲಿ ನಾನ್ ಕಾಲೇಜಿಗ್ ಫೀಸ್ ಏನ್ ಪೇ ಮಾಡ್ ಹಲೋ ಬರಿ ಹಾಸ್ಟೆಲ್ ಗೆ
ಅಲ್ಲೆನಾ ಸ
ಹ್ಮ್ ಹ್ಮ್ ಮೇಟ್ಗಳ್ಳಿ
ಮತ್ತೆ